ಪೇ
ಹ್ಮ ಆರಾಮಸ
ಏನ್ ಮಾಡಕ್ಂತ್ರಿ ಹಾ ನಾವ್ ಆರಾಮೇ ನೋಡಪ್ಪಾ
ಹಾ ಬ ಕೂತಿದ್ವಿ ಬಾ ಸುಮ್ನೆ ಕೂತಿದ್ವಿ
ಹ್ಮ್ ಹ್ಮ್ ನಾವ್ ಏನಿಲ್ಲಪ್ಪ ಸುಮ್ನೆ ಕುಂಟ ತಿಜಿನ
ಹಾ ಮತ್ತೆ ಸಾಯಂಕಾಲ್ದ
ಹ್ಮ್ ಚಾ ಬಿಿಸಕಿಟ್ ಆಗೈತಿ
ಹಾ
ಇವಾಗ ಮಾಡ್ಬೇಕಕ್ ನೋಡ್ರ ಸಂಜೆ ಕಡೆಗ
ಅಳಗ ನೀವ ಮಾಡ್ತಾರಕ್ಕ
ಹ್ಮ ನಾವ ಮಾಡ್ತೀವಿ ಬೆಳಗ್ಗೆ ಅಮ್ಮ ಮಾಡ್ತಾರಾ
ಹಾ ಹಾ
ರೊಟ್ಟಿ ಮಾಡ್ತಾರ ಉಳ್ದದ್ ನಾವ್ ಮಾಡ್ತೇವಿ ಅನ್ನಪಲ್ಯ ಅ ಸಾಂಬಾರು
ಹಾ ಹ ಹಾ
ನಷ್ಟ ಮಾಡ್ದ
ಹಾ
ಮತ್ತೆ ಸಾಯ್ ಹಾ ನಾಷ್ಟನ ಮಾಡ್ತೀವಿ
ಅಂದ್ರೆ ಬೆಳಗ್ಗೆ ಯಾರು ಜಾಸ್ತಿ ನಷ್ಟ ಮಾಡಲ್ಲ ಅಂದ್ರೆ
ಹಾ ನಾಷ್ಟ ಮಾಡಲ್ಲ ಅಪ್ಪ ಸ್ವಲ್ಪ್ ಕಾಲು ಬೇನಾಗಿಸಲ್ಲ ಅಂದ ಅ ಪತ್ತೆ ಮಾಡ್ತಾರಲ್ಲಾ
ಹಾ ಕ ಕ
ಅನ್ನ ಊಟ ಮಾಡ್ಬಾರ್ದು ಅಂದ್ರ ಗಾಯ ಆಗಿರ್ತಯ ಕಾಲಗ
ಓ ಹೌದೌದು ಆತರನ ಐತಲ್ಲಾ
ಅನ್ನ ತಿನ್ನಬಾರದು ಕಿವ ಆತದ ಅಂತ ಗಾಯಕ ನೀ ಉಪ್ಪಿಟ್ಟು ಮಾಡ ಮಾಡ್ತೀವಿ ಓದಡಿ ಒಂತರ
ಗೋಧಿ ಅಡಿಕ ಅದೇನಕ್ಕ ಗೋದಿ ಅಡ್ಕೆ ಉಣ್ಬೇಕಾ
ಅಂದ್ರೆ ಏನ ಹೀಟ್ ಆಗ್ತದ ಜಲ್ದಿ ಗಾಯ ಮಾಯ್ತದ ಅಂತನ್ನೋದಕ್ ಮಾಡ್ತ ತತ್ತಿ ಉಣ್ಬೇಕು ಗೋಧಿಗೆ ಈಟ ಆಗ್ತದಂತ ಚಜ್ಜಿಗೆ ಈಟ ಆಗ್ತದೆ ಸ ಕಾವ ಕಾವಿ ದೌಡ ಮಾಯ್ತಾ ಇತದನ್ನ ಕಾರಣಕ್ ಗೋಧಡಿ ಉಣ್ಬೇಕಂತಾರ
ಹಾ ಆಯತ ಗಾಯ ಆಗಿದ್ಯಾಕ
ಹ್ಮ್ ಗಾಯ ಆಗೇತಿ
ಹಾ
ಅದು ಒಲಿ ಅದ್ ಬಿದಿತ್ತಲ್ಲಾ
ಹಾ ಕ್ಕ
ಮಾಯಲ್ಯ ಅನ ಸಲಂದು ಅಡ್ಗೆ ಗೋಧಿ ಅಡ್ಗೆ ಮಾಡ್ತವಿ
ಓ
ಮತ್ತೆ ಸಂಜೆಗ ಇನ್ನ ಮಾಡ್ಬೇಕು ನೋಡ್ಬೇಕು ಸಾರು ಮಾಡ್ಬೇಕು ಸಾರು ಸ್ವಲ್ಪ ಅನ್ನ ಸ್ವಲ್ ಬಿಸಿದ್ ಮಾಡಿದ್ರೆ ಉಣ್ಣ ತರ ಸಾಯಂಕಾಲ ಲೇಟಾಗಿ ಮಾಡ್ತೀವಿ ಜಲ್ದಿ ಮಾಡಲ್ಲ ಅಡಿಗಿ
ಹೌದ ಕ ಹೌದ
ಹ್ಮ್ ನೀವ್ ಚಿಕನ್ ಅದೇಏನು ಮಾಡಲ್ಲ
ಮಾಡ್ತೀವ ಇವತ್ತು ಇದೆ ಇವತ್ತು ಮಂಗಳವಾರ ಅಲ್ಲ
ಹ್ಮ್ ಹ್ಮ ಮಂಗ್ಗಳವರ್ಕೊಂಬಿರುತ್ತೇನು ಹ್ಮ್ ಹ್ಮ್ ಹಾಸ್ಟೆಲ್ ಒಳಗಿ ಇರೋದಲ್ಲ ನೀವು
ತ್ತವಲ್ಲ ಕ
ಹ್ಮ್ ಹ್ಮ್
ಮಂಳವಾರ ಮಂಗ್ಳಾರ ಪ್ರತಿ ಮಂಗ್ಗಳವಾರನ ಇರುತ್ತೆ ಚಿಕನ್ ಇರುತ್ತಕ್ ತತ್ತಿ ವಾರದಾಗ ಮೂರ್ ಸಲ ತತ್ತ ತ್ತೆ ಕೊಡ್ತಾರಕ್ಕ
ನವು ಅರ್ಧ ಮೂರ್ ಸಲ ಹೊಣ್ತೀರಿನು
ಹಾ ಮೂರ್ ಸಲ ಉಣ್ತಿವಕ್ಕ
ಹಾ ಹಾ ಸಾಂಬಾರ್ ಕೊಡ್ತಾರ ಏನ್ ಬರ ತತ್ತಿ ಅಷ್ಟೇ ಕುದಿಸಕ ಕೊಡ್ತಾರ ಹ ಹಾ
ಸಾಂಬಾರ್ ಸಪ್ರೇಟ್ ಆಗ ಮಾಡಿರ್ತಾರಲ್ಲಾ ಅದ್ರಲ್ಲೇ ಕಲ್ಸ್ಕೊಂಡು ಊಟ ಮಾಡದು ಹಾ ಮತ್ತೆ ವಾರದಲ್ಲಿ ಮೂರ್ ಹಾ ವಾರದಲ್ಲಿ ಮೂರ್ ಸಲ ಬಾಣ್ ಕೊಡ್ತಾರೆ
ಓ ಬಾಳಹಣ್ಣು ಕೊಡ್ತಾರ ನು
ಬಾಳ್ನ ಕೊಡ್ತಾರಕ್ಕ ಮತ್ತೆ ಶುಕ್ರಾರ ಒಮ್ಮೆ ಸ್ವೀಟ್ ಮಾಡ್ತಾರೆ ಏನ ಸಿಹಿ
ಹಾ ಹಾ ಸ್ವೀಟ್ ಮಾಡ್ತಾರನು
ಹಾ ಗುಲಾಬ್ ಜಾಮೂನ್ ಆಗಿರ್ಬೋದು ಶಾವಿಗೆ ಪಾಯಸ್ಸ ಆಗಿರ್ಬೋದು ಸಜ್ಜಕ ಆಗಿರ್ಬೋದು ಹ
ಹೂ ಹೂ
ಕೇಸರಿ ಭಾತ್ ಅಂತ ಏ ಮಾಡ್ತಾರ ಕರ್ಿಕೆಟ್ ನಾ
ಹ ಕೇಸರಿ ಭಾತ್ ಅಂದ್ರೆ ಅದೇ ಉಪ್ಪಿಟ್ಟು ಸಿರಲ್ಲ
ಹಾ ಶಿರಾಕೇ ಕೇಸರಿ ಬಾತ ಅಂತಾರ ಉಪ್ಪು ಇಟ್ಟಗಲ್ಲ
ಹ ಹಾ ಹಾ
ಉಪೇಟಿ ಉಪಿಟಿ ಅಂತಾರೆ ಈ ಕಡೆಲ್ಲ
ಹೌದಾ
ಹೂ ಮತ್ತೆ ಮತ್ತೆ ಹೋಳಿಗೆಯಲ್ಲ ಓ ಹೋಳ್ಗೆ ಅನಲ್ಲ ಈ ಕಡೆ
ಒಬ್ಬಟ್ಟು ಅಂತಾರಲ್ಲ
ಒಬ್ಬಟ್ಟು ಓಬ್ಬಟ್ಟು ಅಂತರ
ಹೌದೌದು ನಾನ್ ನೋ ನಾನ್ ಧಾರಾವಯಿ ನೋಡ್ತಿರ್ತೇನಿ ಎಲ್ಲವಾಗ ನೋಡಿ
ಓ ಧಾರವಾಯಿ ಹಾ ನೀ ನೀವೆಲ್ಲ ಸಿಿಕಂತೀರವಕ
ನಾವ್ ತಿಂತೀವಪ್ಪ ವಾರದಾಗ ನಾವು ಜಾಸ್ತಿ ತಿಂತಿದೀವಿ ವಾರದ ನಾಕ್ ಸಲ ಮೂರ್ ಸಲ ಇಂಗ ತಿಂತಿದಿವವಿ
ಹಾ ಕ
ಅಮ್ಮ ಸ್ವಲ್ಪ್ ಬ್ಲಡ್ ಕಮ್ಮಿ ಆಯ್ತಲ್ಲಾ ಕಮ್ಮಿ ಆದ ಇಲ್ಲಿಂದ ಸ್ವಲ್ಪ ಕಡಿ ಮಾಡಿವವಿ ಚಿಕನ್ ತಿನ್ನೋದು
ಹಾ ಕ
ಚಿಕನ್ ಕೊರ ಮ ಸುಡತದ ಅಂತಂದ್ರರು ಅದ್ಕ್ಕೆ ಸ್ವಲ್ಪ ಕಾಯಿ ಪಲ್ಯ ತಿಂತೀವಿ ಜಾಸ್ತಿ ಹಸಿ ತರಕಾರಿ ತಿಂತೀವಿ
ಹೌದಕ್ಕ ಅದು ಆರೋಗ್ಯಕ್ಕೂ ಒಳ್ಳೇದು
ಹೂ ಮೆಂತೆೆಪಲ್ಯ ಕೊತ್ತಂಬರಿ ಕರಿಬೇವು ಹ ಎಂತವಲ್ಲ ಹೂ ಊಟದ ಜೊತೆ ಊಟ ಅದ್ರೊಳಗೆ ಹಾಕಿದ್ದಲ್ದೆೇ ಮತ್ತೆ ನಾವು ಕಡಕೂ ತಿಂತೀ ವಿಿಸವತಿ ಕಾಯ ಉಳ್ಳಾ ಗಡ್ಡಿ ಹ ಊಟದಾಗ ಊಟದಾಗ ಹೌದು ಊಟದಾಗದ ನೆನ್ ಏನಂತಾರೆ ತಿನ್ನಾಗ ಬೇಕಾಗ್ತದೆ ಸೈಡಿಗೆ ಅಂತ ಹೆಂಗ ಉಪ್ಪಿನಕಾಯಿ ಟೈಪ್ ಅವನು ಇರ್ಬೇಕ ನಮ್ಗ
ಹಾ ಹೌದಕ್ಕ ಹೌದಕ್ಕ ನಮ್ ಕಡೆನೆಲ್ಲ ಉಪ್ಪಿನಕಾಯಿ ಜಾಸ್ತಿ ತಿಂತೀವಿ ನಾವೆಲ್ಲ
ಹೂ ನಾವು ಉಪ್ಪಿನಕಾಯಿ ತಿಂತೀವಿಂದ್ೂನು ಇವು ಸೈಡ್ಗ ಇರ್ಬೇಕ ಇವೆಲ್ಲಾ ಹಸಿ ತರಕಾರಿಗಳು ಉಳ್ಳಾಗಡಿ ಇರ್ಬೇಕು ಫಿಕ್ಸ್ ಆಗಿ ಹಿಂಗೇ ರೊಟ್ಟಿ ಪಲ್ಯ ಒಣಾ ಟೈಮ್ ಮಾವಿನಣ್ಣಿದ್ರೆ ಮಾವಿನಣ್ಣು ಕೊಯ್ಕೊಂಡು ತಿಂತೀವಿ ಊಟದ ಜೊತೆನೆ ತಿಂತೀವಿ ಸ ಅಪ್ರಾಟ್ ಆಗ್ತೀನಲ್ಲ
ಚೆನ್ನಾಗ ಚೆನ್ನಾಗ್ ಚೆನ್ನಾಗತ್ತತಕ್ಕ
ಹ್ಮ ಚಂದ ಆಗ್ತದ ಟೇಸ್ಟ್ ಬೇರೆ ಆಗ್ತದ ಸ್ವಲ್ಪ ಉಣ್ಬೇಕಕ್ ಇನ್ನೊಂದ್ ಸ್ವಲ್ಪ ಉಣ್ಬೇಕಕ್ ಅನಸ್ತೈತಿ
ಹ್ಮ
ಹ್ಮ್ ಹಸಿ ತರಕಾರಿ ತಿನ್ಬೇಕಲ್ಲ ಅದ್ರ್ದಲ್ಲಂದೆ ನಾನ್ ತಿಂತೀವಿ ಜಾಸ್ತಿ ಅಸ್ತಿ ಕಾಯ ಪಲ್ಲನೆ ಬಾಳ ಉಂಟ ಪಲ್ಲದಿನಪ
ಅದೇ ಅದೇ ಅದೇ ಜಾಸ್ತಿ ತಿನ್ಬೇಕ ಅನ್ನಕ್ಕ ಇವಾಗೆಲ್ಲ ಆರೋಗ್ಯವಾಗಿರ್ರುವ ಯಾಕಂದ್ರ ಅದ ಜಸ್ತಿ ತಿನ್ಕೊರ್ಬೇಕು ಸೈನ್ಸ್ ಸೈಂಟಿಫಿಕ್ ಆಗಿ ಅದು ಕೂಡ ಹೇಳ್ತಾರೆ ತಿನ್ಬಕ್ ಜಾಸ್ತಿ ತಿನ್ಬಕ್ ಜಾಸ್ತಿ ಅ
ಅದೇ ಸ್ವಲ್ಪ ಇವಾಗ ಅಂದ್ರೆ ಆ ಮೊದ್ ತಿಂತಿದ್ದೀವಿ ಅಂದ್ರ ಕಡಿಮಿ ಇವಾಗ ಸ್ವಲ್ಪ್ ಜಾಸ್ತಿ ತಿನ್ನಾಕ್ ಕುಂತ್ೀವಿ ಚಿಕನ್ ಸ್ವಲ್ಪ್ ಕಡಿಮೆ ಮಾಡಿವಿ
ಹಾ ಈ ಕಡೆ ನಮ್ಮ ನಮ್ ಕಡೆ ಸಿಿ ಪ್ರತಿ ಜನ ಎಲ್ಲಾ ಜಾಸ್ತಿ ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗ್ಬಿಟ್ರ ಪಿಜಜಾ
ಓಹೋ ಹೌದೌದು ಆ ಕಡೆ ಎಲ್ಲಿ ಸಿಗನು ಸಿಗಲ್ಲ ಫ್ರೆಶ್ ಆಗಿ
ಹಾ ಕ ಎಲ್ಲ ಹೈಬ್ರಿಡ್ ಎಲ್ಲಾನೂ ತಗೊಂಡ್ರೆ ಏನ್ ತಗೊಂಡ್ರೆ ಹೈಬ್ರಿಡ್
ಹೌದೌದು
ಮತ್ತ ದುಡ್ಡೆಲ್ಲಾ ಜಾಸ್ತಿ ಈ ಕಡೆ
ಹ್ಮ್ ಹ್ಮ್ ಹೌದ ಅಲ್ಲಿ ರೊಕ್ಕ ಇರ್ಬೇಕು ನೋಡು ಬೆಂಗ್ಳೂರಲ್ಲಿ ಇರ್ಬೇಕಂದ್ರೆ ರೊನ ಇರ್ಬೇಕು ಮ
ಹಾಕ್ಕ ಅದಕ್ಕ ಇವಾಗೆಲ್ಲ ನಾವು ಎಲ್ಲ ಬರ್ತಾ ಬರ್ತಾ ಅಡ್ಜಸ್ಟ್ ಆಗ್ಬಿಟ್ಟಿ ಇವ ಅದಕ್ಕೆ ತಕ್ಕ ಹಾಗ
ಹೌದೌದು ಹಂಗಗೆ ರೂಢಿ ಆಗ್ತದೆ ಬರ್ಬರ್ತ
ಏನ್ ಮಾಡಲ್ಲ ಸ
ಹಾ ಹಾ ಸ್ವಲ್ಪ ಅಂದ್ರೆ ಹಸಿ ತರಕಾರಾರಿೇ ಸ್ವಲ್ಪ ಜಾಸ್ತಿ ತಿಂದನ್್ರರಿ ಪಲ್ಯ ದಿನಸಲ ತಿಂದ್ರೆ ರಕ್ತ ಜಾಸ್ತಿ ಆಗ್ತದೆ ಇವಾಗ ಅದ್ರಾಗ ಯಾವ ಎಲ್ರಿಗ ಕಡಿಮನೆ ಅನ್ನಂತ ಹೇಳ್ತಾರ ಎಲ್ಲೋ ಎಲ್ಲೋದ್ರೂನು ಅಷ್ಟೇ ರಕ್ತ ಕಮ್ಮ ಆಗೈತಿ ನಿಮ್ಗೂ ನೀವಸ್ತಿ ಕರ್ಕ ಹಸತಿ ತರಕಾರಿ ತಿನ್್ರಿ ಅಂತಾನೇ ಹೇಳ್ತಿರ್ತಾರೆ ಎಲ್ಲಿೋಳಿದ್ರ
ಹಾ ಸೈನ್ಸ್ ಪ್ರಕಾರನ ಅದೇ ಹೇಳುತ್ತೆ ತಿನ್ಬೇಕು ಜಾಸ್ತಿ ತಿನ್ಿ ಜಾತಿ ಹಳ್ಳ ಕಡೆ ಕಡೆಲ್ಲ ಚನ್ನಾಗಿಫ್ರೆ್ ಆಗಿರೋದ ಸಿಗುತ್ತೆ ತ
ಹೌದೌದು ಇಲ್ಲಿ ಎಲ್ಲಾ ಜವಾರಿನೇ ಸಿ ಗ್ತದ್ ಒಂದೊಂದ್ಸಲ ನಾವು ಮೊಬೈಲ್ದಲ್ಲೆ ಹಾಕ್ತಿವಿ
ಹ ಕ್ಕಾ ಈ ಕಡೆ ಎಲ್ಲಾ ಬೇರೆ ಕಡೆಯಿಂದ ತಗೊಬಂದ ಇದು ಎರಡೆರಡ ದಿನ ಇಟ್ಟು ಮೂರ್ ನ ಇಟ್ಟು
ಫ್ರಿಜ್ನಾಗ ಇಡ್ತಾರಲ್ಲಾ ಹಂಗಾಗ ಕೆಡ್ತವು ಅ ಇದ್ರಾಗ ಇಟ್ಟ ತಿನ್ಬಾರ್ದು ಅಂತ ಹೇಳ್ದಾರ ನಾವು ಫ್ರಿಡ್ಜ್ ತಗೊಂಡಿಲ್ಲಾ
ಹ್ಮಾ ಅಕ್ಕಾ
ಹೊಲ್ದಾಗೆ ಬೆಳಿತೀವಿ ನಾವು ಹಸಿದ್ ಇವಾಗ ಮೆಂಂತೆ ಪಲ್ಯ ಆಗ್ಲಿ ಸಬ್ಸಿ ಪಲ್ಯ ಆಗ್ಲಿ ಮುಲ್ಲಂಗಿ ಪಲ್ಯ ಆಗ್ಲಿ
ಹಾ ಅಕ್ಕಾ
ಮೆನ್ಸಿಕಾಯಿ ಟಮಾಟಿ ಆಲ್ಮೋಸ್ಟ್ ತರಕಾರಿ ಎಲ್ಲಾ ನಮ್ಮೊಲ್ದಾಗೆ ಹಾಕ್ತಿವಿ ಈ ಬ್ಯಾಸಿಗಿ ಬಂತಪ ಅಂದ್ರೆ ಯಾವಾಗ್ಲೂ ಇರಲ್ಲ ಬ್ಯಾಸಿಗಿ ಬಂತಂದ್ರೆ ಇರಲ್ಲಾ
ಅಂದ್ರೆ ಅದಕ್ಕೆ ಅಂತೇಳಿ ಸಪ್ರೇಟ್ ಆಗ ಹಾಕ್ತಿರಕ್ಕ ಅಂದ್ರೆ ತರಕಾರಿನೇ ಸಪ್ರೇಟ್
ಹಾ ಒಂದ್ ಸ್ವಲ್ಪ ಇಲ್ಲ ಇಲ್ಲ ಅತ್ತಿ ಮಾಡಿವಲ್ಲ ಒಂದ್ ಸ್ವಲ್ಪ ಬುಟ್ಟಿವಿ ಜಾಗ ಬು ಟ್ಟಿವಿ ಸಪರೇಟ್ ಆಗಿ ಜಾಗಾಬಿಟ್ಟಿವಿ ಮೆಣಸಿಗಿಡಕ್ ತ ತಮಾಟಿ ಗಿಡಕ್ಕ ಮುಲ್ಲಂಗಿ ಸಂದೆ ಕೆಲವೊಂದ ಸ್ವಲ್ಪ ಬುಟ್ಟಿವಿ ಜಾಗಾ ಸ್ವಲ್ಪ್ ಬಾ ಸೈಡಿಗಿ
ಹಾ
ಅದ್ರಾಗಚ್ತಿವಿ
ಹಾ ನಿಮ್ಮ ಕಡೆ ವಾತಾವರಣ ಎಲ್ಲ ಹೆಂಗೈತೆ
ಈ ಮಳೆ ಮೊನ್ನೆ ಹತ್ತಿ ಬೀಜ ಊರಿದೀವಿ ಮಳೆನೇ ಬರ್ಲಿಲ್ಲ ಅದೇ ನೀರಿನ ಪೈಪ್ ಹಾಕ್ ಹಾಕಿವಿ ಇವಾಗಿನ ಮಾಡಣೆ ಆಗಲ್ಲಾಗೇತಿ ಬಿಸಿಲೆ ಬರಕತ್ತದ ಮನ್ನಿ ಮ ಬೀಜ ಊರಾಕ್ ಬಿಡಲ್ಲಾಗಿತ್ತ ಅಷ್ಟ್ ಮಳಿ ಬರಾಕತ್ತಿತ್ತ ಇವಗಿದ್ರ್ ಮಳಿನೇ ಇಲ್ಲಾ ನಮ್ಮ ಕಡೆ
ಓ ಹೊ ಹಂಗೆ ಅಕ್ಕಾ ಈ ಕಡೆ ಎಲ್ಲಾ ತುಂಬಾ ಡೈಲಿ ದಿನಾ ದಿನ ಬರ್ತಾನೆ ಇರುತ್ತೆ
ನೋಡ ಆ ಸೈಡ್ ಐತಿ ನಮ್ ಕಡೆ ಇದ್ರ ಮಳಿ ಮಳಿ ಅಂತೀವಿ ಮಳಿ ಬರಲ್ಲಾಗೇತಿ
ಹಾ ಹಂಗೆ ಅಕ್ಕಾ ಮಳಿ ಕೇಳ್ದವ್ರಗ್ ಬರಲ್ಲ ಕೇಳ್ದೆ ಇರೋವ್ರಿಗ ಬರತ್ತ
ಹೌದು ಇವಾಗ ಅದ್ರಾಗ ಕ್ಯಾಲ್ಲಿರ್ ಇಲ್ಲಾರದಕ್ ಬೋರ್ ನೀರೆಲ್ಲಾ ಪೈಪ್ ಎಲ್ಲಾ ಹಾಕಿ ನೀರ್ ಬಿಡ್ಬೇಕು
ಅಂದ್ರೆ ಬೋರ್ ಇದಿಯಾ ಅಕ್ಕಾ
ಬೋರ್ ಇದೆ ಮಳಿ ಬರ್ಲಿಲ್ಲ ಅಂದ್ರೆ ಮತ್ತೆ ಬೋರ್ ಹಾಕ್ಬೇಕ ಎಲ್ಲ ಸೊಪೈಪ್ ಹಕ್ಬೇಕು ಹಿಂಗ ನೀರ್ ಹೊಡಿತಾವಲ್ಲ ನೋಿದೇ ಗುಬ್ ಅಂತ ನೀರು ಹೊಡಿತಾವಲ್ಲ ಎಲ್ಲಾ ಸುತ್ತ ಹ ಪಿಂಕ್ ಕಲರ್ ಅಂತಾರಲ್ಲಾ ಹ ಆತರ ಅವು ಹಾಕ್ತೀವಿ
ಹಾಕ್ಕ
ಹಂಗ ನೀೀರ್ ಬಿಡ್ತೀವಿ ನೋಡು ಅಂದ್ರೆ ಮಳೆ ಬಂದಂಗ ಆಗಲ್ಲ ಅಷ್ಟ ಜಲ್ದಿ ಆರ್ ಬಿಿಡ್ತೈತಿ ಅದ್ ಪಿಂಕ್ ಕಲರ್ ಹಾಕಿದ್ರೆ ಜಲ್ದಿ ಉಣಾಲ ಇಲ್ಲ ಉಣಾಲ ಸ್ವಲ್ಪ ಒಂದ್ ದಿನ ಎರಡು ದಿನ ಇಷ್ಟ ಇರ್ತೈ ದಿವಸಿ ಮಣ್ಣ ಹಸಿ ಆಗ್ಬೇಕ್ರ ಎರಡ್ ದಿನ ಮತ್ತೆ ಆಮೇಲ್ ಇದು ಎಥ ಪ್ರಕಾರನ ಆಗ್ಬಡತ ಒಣಗ್ ಬಿಡತದ ಮಣ್ಣ ಎಡು ದಿನದೊಳಗೆ ಮಳೆ ಬಂತಂದ್ರೆ ಒಂದು್ ವಾರ ತಾನ ಅದ್ರ ನ ಆಾರಲ್ಲ ಜಲ್ದಿ
ಹ ಮಣ್ಣ ಅಂದ್ರೆ ನೀರ್ ಜಾಸ್ತಿ ಇರ್ಕಳಲ್ಲ ಅಂತ ಆಯ್ತು
ಹ್ಮ್
ಹಾ ತಪ್ಪ
ಮತ್ತೇನಪ್ಪಾ ಊರ್ ಕಡೆ ಏನ್ ಬರಲ್ಲೇ ಹಾ ಏನ ಬಿಟ್ಟಿಲ್ಲ
ಹ ಅಂದ್ರೆ ಯಾವಾಗ ಬರತ್ತಕಂದ್ರೆ ಮುಂದೆ ಅವ್ರ ಕೊ ಟೈಮ್ ಕೊಟ್ಟಕ್ ಬರತ್ತ ಇಲ್ಲ
ಇಲ್ಲ ಜುಲೈ ಆ ಜುಲೈ ತಿಂಗಳದಾಗ ಆ ಬಿಡ್ತಾರ ಹಾ ಮಳೆ ಬಂದ್ಮೇಲೆ ಬಿಡ್ತಾರ ಜುಲೈ ತಿಂ್ಗಳೊಳ ಬಿಟ್ರ ಅಂದ್ರೆ ನಾವ್ ಭತ್ತದ್ ಹಚ್ತಿೀವಿ ಗದ್ದೆ ಅ್ ಹಚ್ಚಿದ್ರೆ ಈ ಈವಾಗ ಕಂಟಿನ್ಯೂ ಆಗಿ ಕೊಡ್ತಾರ ವಾರ ಬಂದದು ಏನ್ ನೀರ್ ಬಂದ್ ಮಾಡಲ್ಲ ಇವಾಗ ಬೇಾಸಿಗೆ ಬೇಾಸಿಗೆ ಪೀಕ್ ಹಾ ಬೇಾಸಿಗೆ ಪೀಕ್ ಬೇಾಸಿಗೆ ಬರ್ತೈತ್ ನೋಡ್ ಒಂದ ಎರಡು ಬೆಳಿ ಬೆಳ್ಕೊಂಡ್ ಬೆಳ್ಕೊಂತೀವ್ಯಾ ಒಂದ್ ವರ್ಷೊಳಗ
ಹಾ
ಒಂದ್ ಬೆಳಿಗ್ಗೆ ಕೊಡ್ತಾರ ನೀರು ಹಂಗೇನಿಲ್ಲ ಬಂದ್ ಮಾಡಲ್ಲ ಎರಡನೇ ಬೆಳಿಗ್ಗೆ ನೋಡೋ ಕಟ್ಟ ಮಾಡ್ಬಿಡ್ತಾರ ವಾರ ಒಂದ್ ವಾರ ಕೊಟ್ರಂದ್ರೆ ಒಂದ್ ವಾರ ಬಂದ್ ಮಾಡ್ಬಿಡ್ತಾರ
ಓ ಓ ಹಾ ಹೌದ ಹೌದುೌದು
ಹ್ಮ್ ಹಂಗಾಗಿ ಕಷ್ಟ ಆಗ್ತ ಕೆಲ ಒಬ್ರು ಬ್ಯಾಸ ಬ ಗ್ ಬೆಳಿ ಬೆಳಿತಾರ ಕೆಲವೊಬ್ರು ಬೆಳೆಯಲ್ಲ ಕೆಲವರು ಮಾಡಿರ್ತಾರ ನೀರ್ ಇರ್ಲಿಲ್ಲ ಅಂದ್ರೆ ಮತ್ ಬೆಳೆದೇ ಇಲ್ಲವು ಅದ್ರ ಸಲ ಅಂದ ಬಿಟ್ಟ ಬಿಡ್ತಾರ ಮಾಡೋದೇ ಬಿಡ್ತಾರಾ
ಕೆಲವ್ರು ಮಳೆ ಮೇಲೆೇನೆ ಕೂತಿರ್ತಾರ ಮಳೆ
ಹೌದು ಹೌದು ಈ ಸೈಡ್ಲ್ಲ ಗುಡ್ಡ ಒಳಿಗಂತ್ರು ಪೈಪ್ು ಏರೆಲ್ಲ ಪೈಪ್ ನ ಹಾಕಿಸ್ಂದ್ರೆ ನೀರ್ ಬಿಡ್ತಿವಿವಂದ್ರೆ ಆಗಲ್ಲ ಅದು ಗುಡ್ಡಕ್ ನಿಮ್ ಮಳ ಬಂದ್ರ ಅಷ್ಟೆ ಅಷ್ಟೇ ಅದಕ್ಕ ನೀರ್ ಬರ್ತಾವ ಅಂದ್ರೆ ಗಿಡ ಬೆಳಿತಾವ ಹ್ಮ್ ದಿಬ್ಬಿ ಇರ್ತೈತಲ್ಲಾ ನೀರ್ನು ಹೋಗಲ್ಲ ಕೆಳಗಿಂದ ಿದ್ರನು ಹೋಗಲ್ಲ
ಹಾ ಹಾ
ಅದಕ್ಕೆ ಮಳೆ ಬಂದ್ರಷ್ಟೆ ಒಂದೇ ಬೆಳೆ ಬೆಳಕೊಂತಾರ ಗುಡ್ಡದಾಗ ಕಲ್ಲ ನಮ್ರೆ ಕಲ್ಲು ಅಲ್ಲದಾವಲ್ಲ ನಮ್ ಸೈಡ್ ಕಡಿ
ಹಾ ಕ
ಕಲ್ಲೋೊಳ್ಳ ಐದು ಸಲಂದು ಅಷ್ಟೇ ಅವರು ಮಳೆ ಬಂದ್ರಷ್ಟೇ ಬಳ್ಕೊಂತಾರ
ಹಾ ಸರಿ
ಮತ್ತೆ ಊರ್ ಕ ಹಾ ಸರಿ ಅಪ್ಪಿ ಸರ್